ಹೌದೆ ಆಗ್ಲೇ ಕೇಳಸ್ತಾ ಇರ್ಲಿಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ
ಹಾ ಮತ್ತೆ ನೀನ್ ಸಮಾಚಾರ ನಿನ್ಗ ನು ಅಡುಗೆ ಮಾಡಕ್ ಬರುತ್ತೆ
ನಮ್ಗೆ ಚಾ ಅಲ್ಲ
ಹಾ ಅನ್ನ ಮಾಡ್ತಯ ಹಾ ಹಾ ಹಾ ಹಾ ಹಾ
ಹ
ಮತ್ತೆ ಎಣ್ಣೇ ಸಮಾಚಾರ ನನ್ಗೆ ಎಲ್ಲಾ ಬರುತ್ತೆ ಹ ಎಲ್ಲಾ ಬರುತ್ತೆ ಹಾ ಚಿ ಕನ್ ಮಾಡ್ತೀನಿ ಹೇಳ್ಕೊಡ್ತೀನಿ ನೀಗನು ಹೆಂಗ ಮಾಡೋದು ಅಂತ ಹಾ ಚಿಕನ್ ಫಸ್ಟ್ ತೊಳಕೊ ಅವಮೇಲೆ ಈರುಳ್ಳಿ ಮತ್ತೆ ಮೆಣಸಿನ್ ಕಾಯಿ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲಾ ಹಾಕಿ ರುಬ್ಬಿಟ್ಟು ಅದನ್ನ ಒಗ್ಗರಣೆೆಗೆ ಹಾಕಿ ಆಮೇಲೆ ಚಿಕ್ಕ ಕಣಕ ಚೆನ್ನಾಗ ಬೇಯಸೋ
ಹಾ ಏನು ಅಲ್ಲ ಮೊದ್ಲ ಏನು ಆನ್ ಮಾಡ್ಬಾರ್ದ ಅಲ್ಲ ಅಲ್ಲ ಅಲ್ಲ ಅಲ್ಲ ಮೊದ್ಲು ಗ್ಯಾಸ್ ಅಲ್ಲ ಇಟ್ರೆ ತಾನೇ ಬಯತ್ ತ್ಯದ
ಹಾ ಗ್ಯಾಸ್ ಆನ್ ಮಾಡ್ತ
ಹಾ
ಗ್ಯಾಸ್ ಆನ್ ಮಾಡ್ಕೊ ಫಸ್ಟ್ ನೋಡೋ ಫಸ್ಟ್ ಗ್ಯಾಸ್ ಆನ್ ಮಾಡೋ ಆಮೇಲೆ ಲೈಟ್ರಲ್ಲಿ ಹಾಕು ಹಚ್ಚು
ಹ
ಬಾನ್ಲಿ ಇಡು ಆಮೇಲೆ ಎಣ್ಣೆ ಹಾಕು ಆಮೇಲೆ ರುಬ್ಬ ಬ ಬಿರತ್ತ ಅದ್ರೊಳಿಕೆ ಹಾಕು ಆಮೇಲೆ ಚಿಕನ್ ಹಾಕು ಹ ಆಮೇಲೆ ಉ ಉಪ್ಪ ಹಾಕು ಅರ್ಶಣ ಹಾಕುವ ಆಮೇಲ್ ಮಸಾಲಾ ರುಬ್ಬಿರ್ತಿಯಲ್ಲ ಅದನ್ ಅದ್ರೊಳಗಡೆ ಹಾಕು ಆಮೇಲ್ ಬೇಯ್ಸು ಆಮೇಲ್ ಖಾರದ ಪುಡಿ ಹಾಕು ಆಮೇಲೆ ತಿನ್ ಆಮೇಲೆ ಆಫ್ ಮಾಡಕ್ ಬೆಂದಾದ್ಮೇಲೆ ಆಫ್ ಮಾಡಿ ಆಮೇಲೆ ತಿನ್ನು
ಹಾ
ಹಾ ಮತ್ತೆ ನೀವು ನಿಮ್ಮ ಅಪ್ಪ ಏನ್ ಮಾಡ್ತೀ
ತಿಂತಾ ಇದ್ದೀನಿ ಬಟ್ ಅದ ಯಾಕ ಸಿ ಸಿ ಆಗ್ತಾ ಇದೆ
ಹೌದಾ ಖಾರದ ಪುಡಿಂದ ಸ್ವಲ್ಪ ಎರಡು ಸ್ಪೂನ್ ಜಾಸ್ತಿ ಕ ಆಗ್ಲೂ ಸಿಹಾ ಆದ್ರೆ ಮೂರ್ಸ್ಪಣಕು ನಿನ್ಗ ಯಾಕೆ ಸ್ವೀಟ್ ಆಗ್ತೈತೆ ಅಂದ್ರೆ ನಿನ್ ಖಾರದ ಪುಡಿ ಹಾಕಿರಲ್ಲ ಅನ್ಸುತ್ತೆ
ಹಾ ಹ ಹಾ ಹಂಗೆ ನೀವು ಕೂಡ ಹಂಗೆ ಮಾಡೋದಾ
ಹ್ಮ್ ನಾವು ಖಾರ ಆಗಿಲ್ಲ ಅಂದ್ರೆ ಖಾರ ಹಾಕೊಂತೀವಿ ಉಪ್ಪಗಲ್ಲ ಅಂದ್ರೆ ಉಪ್ಪಾಕಂತ ತವಿ ನಿಂಗೆ ಜಾಸ್ತಿ ಜಾಸ್ತಿ ಕಾರ ಆಯತು ಅಂದ್ರೆ
ಅಲ್ಲ ಫುಲ್ ಅಡ್ಗೆ ಆದ್ಮೇಲೆ ಕಾರ್ ಆಗಿಲ್ಲ ಅಂದ್ರೆ ಕಾರ್ ಆ
ಹಾ ಖಾರ ಹಾಕೋದು
ಅದು ಎಲ್ಲಾ ಮಿಕ್ಸ್ ಆಗುತ್ತಾ
ಮಿಕ್ಸ್ ಮಾಡ್ಬೇಕು ನಾವು ಅದಾಗಲ್ಲ ಹ್ಮ್ ಈಗ್ ನಾವ್ ಅವೆಲ್ಲರೂ ಹೋಗ್ಬೇಕು ಅಂದ್ರೆ ಅದ ನಮ್ಮ ಹತ್ರ ಬರಲ್ಲ ನಾವ್ ಅಲ್ಲಿಗ್ ಹೋಗ್ಬೇಕು
ಓ ಹಂಗೆ
ಹ
ಹ್ಮ್
ಮತ್ತೆ ಇನ್ನೇ ಸಮಾಚಾರ ಕಾಲೇಜ ಎಲ್ಲ ಚೆನ್ನಾಗಿ ನಡತಿದ್ಯಾ ಕಾಲೇಜು
ನಡೀತಾ ಇದೆ ಫಸ್ಟ್ ಇಯರ್ ಹ್ಮ ಹ್ಮ್ ತಾವ ಎಲ್ಲಿ ತನಕ ಹಓದಿದ್ದು
ನಾವು ಡಿಗ್ರಿ ಮುಗಿಸಿದ್ದೇವಿ
ಹ್ಮ್ ಏನ್ ಡಿಗ್ರಿ
ಡಿಗ್ರಿಿಯಲ್ಲಿ ಏನ್ ಡಿಗ್ರಿ ಅಂದ್ರೆ ಎ ಬಿಿ ಎ ಮಾಡಿದೀನ್ಿ
ಹೌ ಮತ್ತೆ ಮುಂದಿಗೆ ಜಾಬ್ ಜಾಪ ಅಪ್ಲಿಕೇಶನ್ ಆಯಕಲ್ವಾ
ಕಿಾಖಲ ಮ ಮಕ್ಕಳ ನೋಡ್ಕೊಬೇಕಲ್ ಅದಕ್ಕೆ ಹೋಗ ಇಲ್ಲ
ಓ ಆಯ
ಹ್ಮ್ ಹ್ಮ್ ನಮ್ಗು ಹೋಗ್ಬೇಕು ಅಂತ ಇಷ್ಟ ುತ್ತ ಅಂದ್ರೆ ಹೋಗಕ್ ಆಗಲ್ಲ ಮಕ್ಕ ಮಕ್ಲ ನೋಡ್ಕೊಬೇಕಲ್ಲಾ
ಮನೆಯಲ್ಲಿ ಮದುವೆ ಮಾಡಿ ಕಳಸಬಿಟ್ರು ಹಾ ಗಂಡ್ ಗಂಡನು ಬೇಡ ಅಂತಿದ್ದಾನೆ
ಹಾ ಹೌದು ಬೇಡ ಅಂತಿದ್ದಾರೆ
ಹ ನಿಮ್ಗೆ ಇದದ್ದು ಚಾನ್ಸ್ ಅಂತೇಳಿ
ಆರಾಮಾಗಿರೋದು
ಹ್ಮ ಅಷ್ಟೇ ನಿಮ್ದೇ ಜೀವನ ಆರಾಮ ಹ ನಾಾನು ಒಬ್ನೇ
ಹೌದಾ ಚೆನ್ನಾಗ್ ಓದಿ ಅಪ್ಪಮ್ಮನ ಸಾಕು
ಹ್ಮ ಸಾಕ್ಬೇಕು
ಹ್ಮ್
ದೇವ್ರು ಏನ್ ಮಾಡ್ತಾನೋ ಏನ ಮುಂದೆ ಅವ್ನಿಿಗೆೇ ಗೊತ್ತು ದೇವ್ರಿಗೆ
ಹ್ಮ್ ನೀವು ಚೆನ್ನಾಗ್ ಕಷ್ಟಪಟ್ರೆ ದೇವರು ಅದ್ರ ಪ್ರತಿಫಲ ಕೊಡ್ತಾನೆ
ನಿಮ್ ಅಂತವ್ರ ಆಶೀರ್ವಾದ ಇದ್ರೆ ಕೊಡ್ತಾನೆ ಎಲ್ಲ
ಹೌದು ಹ್ಮ್ ಮತ್ತೆ ಇನ್ನೇ ಸಮಾಚಾರ ಅಪ್ಪ ವ್ಯವಸಾಯ ಮಾಡ್ತಾರಾ ಏನ್ ಮಾಡ್ತಾರ ತಾರೆ
ಹ್ಮ್ ಹೋಗ್ತಾರೆ ಅವಾಗ ಸುಮ್ನೆ ಲೇಬರ್ ಕೆಲ್ಸಕ್ಕ ಅದಕ್ಕೆ ಹೊರ್ಗಡೆ ಹೋಗ್ತಾರೆ ಹ್ಮ್ ಅಮ್ಮನು ಕೂಡ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ
ಹಾ ಹಾ ಹಾ ಹಾ
ಹಾಗು ಹೇಗ ಮಾಡ್ತಾರೆ ನಿಮ್ಮ್ಗೇನು ಶ್ರೀಮಂತರ ಏನಿಲ್ಲ
ಹೌದು ಹ್ಮ್ ಮತ್ತೆ ಇವಾಗ ಮನೆಗ್ ಹೋಗ್ತೀ ಊಟಕ್ಕೆ ಓಕೆ
ಇಲ್ಲ ಮನೆಲ್ಲ ಇದು ಅವ ನಾವು ನಮ್ಮ್ ಮನೆ ದೂರ ಇರೋದು ನಾವವು ಈ ಬೆಂಗ್ಗಳೂರಲ್ಲಿ ಬಂದಿರೋದು ಓದಕ್ಕೆ ಹಾ
ಹಾ ಹಾ ಹಾ ನಾವೂ ಇಲ್ಲೇ ಇರೋದು ಮತ್ತೆ ಇನ್ನೇನ್ ಸಮಾಚಾರ
ಹ್ಮ್ ನೀ ಇವೇ ಹೇಳ್ಬಕ್ ನೋಡಿ ಮತ್ತೆ ಇವಾಗ ಯಾವ್ದ ಯಾವ್ದ್ ಪ್ಲೇಸ್ ನೋಡಿದ್ದೀರಿ ನೀವು
ನಾವು ಫುಲ್ ಎಲ್ಲಾ ಪ್ಲೇಸ್ ನೋಡ್ಬಿಟ್ಟಿದ್ದೀವಿ ಯಾವ್ದು ಬಿಟ್ಟಿಲ್ಲ
ಹ್ಮ್
ಹ್ಮ್ ಎಲ್ಲ ಕರ್ನಾಟಕ ಭಾರತ ಎಲ್ಲಾ ನೋಡಿದ್ದೀವಿ ಇನ್ ಬೇರೆದೇ ಕೆಳಗ ಹೋಗ್ಬೇಕಷ್ಟೇ
ಹ ಏನು ಸೈಕಲ್ ಅಲ್ಲಿ ಹೋಗ್ತೀರಾ ಏನು ನೀವ್ ವಿಮಾನದಲ್ಲಿ ಹೋಗ್ತೀರಾ
ಬೇರೆ ದೇಶಕ್ಕೆ ಸೈಕಲ್ಲ್ಲ ಹಕ್ಕ ಆಗಲ್ಲ ಅಲ್ಲ ಫ್ಲೈಟ್ ಅಲ್ಲಿೇ ಇಲ್ಲ ಶಿಪ್ ಅಲ್ಲಿ ಹೋಗ್ಬೇಕು
ಹಾ ಒಂದ್ ಹುಡುಗ. ಈಸ್ ಹಕೊಂಡೆ ಹೋಗ್ಯಾನಂತ. ಸೈಕಲ್ ಅಲ್ಲಿ ಹೋಗೋದೇನು,
ಅದೇ ಅದೇ ಹೋಗ್ಬೋದು, ನೀನ
ಹಾ ಹ ಹೋಗ್ತಿವಿ, ಹೋಗ್ತಿವಿ ನಿ. ಮ್ಮ ಒಂತರನ್ ಬಿಡ ಅದ ನಾ ನಡುವೆ ಬಂದ್ ಕೇಸಿಂದ್ ಮುಣುಗಿಸಿ ಬಿಟ್ರೆ ಏನ್ ಮಾಡ್ಬೇಕ. ಹಾ ಇಲ್ಲಮ್ಮ ಹಾಗೇನಿಲ್ಲ. ಒಂದ್ಸರಿ ಹೋಗಿವಿ. ಒನ್ ಒಂದ್ಸರಿ ಕೂಡ ಹೋಗಿಲ್ಲ ನಾನು.
ಹ ಹಾ ನಾವವು ಹೋಗಿದೀವಿ.
ಹೌದಾ ಯಾವ ಯಾವ ಯಾವ ದೇಶಕ್ಕೆ.
ಶಿರ್ಡಿ ಹೋಗಿದೀವಿ.
ಓಹೋ ಶಿರ್ಡಿಗೆ,
ಹಾ, ಹಾ
ಎಷ್ಟಯ್ತು. ಅಮೌಂಟ್ ಹೋಗಕ್ಕೆ,
ಅಮೌಂಟ ಅವಾಗ ಹೋಗಿದ್ ನಾವು ತುಂಬಾ ದಿನ ಆಯ್ತು. ಟೆನ್ ಇತ್ತು ಅವಾಗ, ಇವಾಗೆಲ್ಲ ಜಾಸ್ತಿ ಆಗಿರುತ್ತೆ. ಹಾ, ಅಂದ್ರೆ ಹೋಗೋದು ಬರೋದು ಎಲ್ಲ. ಫುಲ್ ಪ್ಯಾಕೇಜ್ ಹ್ಮ್ ಹ್ಮ್ ಪ್ಯಾಕೇಜ್ ಅವ್ರ್ದೇ ಎಲ್ಲ ರೂಮು ಗೀಮು ಎಲ್ಲ.
ಹಾ, ಹಾ, ಹಾ ಹ ಟೆನಲ್ಲಿ ಕಂಪ್ಲೀಟ್ ಆಗುತ್ತೆ ಎಲ್ಲ.
ಹಾ ಟೆನಲ್ ಕಂಪ್ನಿ ಇವಾಗ ಜಾಸ್ತಿ ಆಗಿರುತ್ತೆ. ಮುಂಚೆ ಅಂದ್ರೆ ಪುಣೆಯಲ್ಲಿ ಇತ್ತು. ಅಂದ್ರೆ ಇದು ಏರ್ ಪೋಟೋ, ಇವಾಗ ಶಿರ್ಡಿಗೆ ಮಾಡ ಎಲ್ಲ ರ್ಪೋಟ್ ಟು ಹ ಮು ಮುಂಚೆ ಪೂರ್ಣೆಯಲ್ಲಿ ಇಳಿದು ಅಲ್ಲಿಂದ ಹೋಗ್ಬೇಕಿತ್ತು. ಇವಾಗ ಶಿರಡಿಗೆ ಮಾಡಿದ್ದಾರೆ.
ಎಷ್ಟ ಜನ ಅವದು ನಮ್ಗೆ ಶಿವ,
ಹ್ಮ್.
ಹ್ಮ್ ಬಿಟ್ರೆ ಇದು ಏನು ಗತ್ತರಗಿ ಭಾಗಮ್ಮ. ಗೊತ್ತಾ,
ಹಾ, ಹಾ ಗೊತ್ತಿಲ್ಲ.
ಗೊತ್ತಿಲ್ಲ ಹಾ ಹ್ಮ್. ನೀವ ಬಿಡಿ ಎಲ್ಲಾ ಅಡುಗೆ ಮಾಡೋದರಲ್ಲಿ ಅಲ್ಲಿ ತುಂಬಾ ಬಜಿಯೂರುತ್ತರ
ಹೌದು ಅಡುಗೆ ಮಾಡೋದ್ರಲ್ಲಿ ಫುಲ್ ಬಿಸಿ ಇರ್ತೇವ ನಾವು
ನನ್ಗೆ ಅನ್ಸುವ ಹಾಗೆ ಬೆಳಗ್ಗೆ ಪೂಜೆ ಮಾಡಲ್ಲ ಅನ್ಸುತ್ತೆ
ಇಲ್ಲ ಇಲ್ಲ ಅದು ನಡೆಯುತ್ತೆ ಪೂಜೆ ಪೂಜೆ ಮಾಡದು ಇರುತ್ತಲ್ವಾ
ಹಾ
ಪೂಜೆನು ಇರುತ್ತೆ ಅಡುಗೆನು ಇರುತ್ತೆ ಮನೆ ಅಂದ್ಮೇಲೆ ಎಲ್ಲ ಇರುತ್ತೆ ಮಾಡ್ತಾ ಇರ್ಬೇಕ ಅಷ್ಟೇ ನಾವು ನನಗೆ ರಾಘವೇಂದ್ರ ಸ್ವಾಮಿ ಅಂದ್ರೆ ಜಾಸ್ ಇಷಕ್
ಓ ಹಂಗೆ ಹಾ ಹಾ ಹಾ
ರಾಘವೇಂದ್ರ ಸ್ವಾಮಿ ಗಳ ಭಕ್ತೆ ನಾನು ಜಾಸ್ತಿ ಜಾಸ್ತಿ ಇಷ್ಟ ಪಡ್ತೀನಿ ನನ್ನ ನಾ ಎಷ್ಟು ಇಷ್ಟ ಪಡ್ತ ತಿನಿ ಅಷ್ಟು
ಓ ಹಂಕ ಮಾತ್ುಗಳು ತುಂಬಾ ಚಿಕ್ ಚಿಕ್ಕ ಬರ್ತಾ ಇವೆ
ಹಾ ಹೌದು ಹ್ಮ ನೀನ್ ಎಷ್ಟು ಇಷ್ಟ ಪಡ್ತ ಹಾ ಮತ್ತ ಕ್ಕೆಲ ಚನ್ನಾಗುವ ಇದ್ರ ಅವ್ರ್ದ ಐ ಸಿ ಐ ಸಿ ಸಿಲೆಬಸ್ಸು
ಹಾ
ಸ್ವಲ್ಪ ಕಷ್ಟ ಇರುತ್ತೆ
ಹೌದಾ
ಅವಾಗೆಲ್ಲ ನಾವು ಓದ್ಬೇಕಾರೆಲ್ಲ ಬರಿ ಸ್ಟೇಟ್ ಸಿಲೆಬಸ್ ಅಷ್ಟೇ ಇದ್ದಿದ್ದು ಇವಾಗ ಐ ಸಿ ಐ ಸಿ ಸಿ ಬಿ ಎಸ್ ಸಿ ಐ ಜಿ
ಎಂಟು ಬಂದಿವ
ಹ್ಮ ಅಂದ್ರೆ ಏನಪ್ಪಾ ಅಂದ್ರೆ ಮುಂದೆ ಅವರುಡಕ್ಟರ್ ಇಂಜಿನಿಯರ್ ಆತ್ರ ಎಲ್ಲಾಓದ ಬೇಕಾದ್ರ ಒಂದು ಸ್ವಲ್ಪ ಈಸಿ ಆಗುತ್ತ ಅಷ್ಟೆ ತ್ತೆ
ಹಾ ಅದು ಆಯ್ತು ಕಾಂಪಿಟೇಷನ್ ಕೂಡ ಇವಾಗ ಬಹಳಷ್ಟಿವ ಇವೆ ಬಹಳಷ್ಟು ಜನರಿಗ ಕೆಲಸನೇ ಸಿಗ್ತಾ ಇಲ್ಲ
ನಿಜ ನಿಜ ಕೆಲ್ಸನೇ ಸಿಗಲ್ಲ ಇವಾಗ ಇವಾಗ ಎಲ್ಲಾ ಡಿಸ್ಟಿಂಕ್ಷನ್ ಯಾರ ಕಮ್ಮಿ ಓದ್ದವ್ರೇ ಇಲ್ಲ
ಹ್ಮ್ ಅದಯ್ತು ಕ ಕಂಪನಿಗಳಲ್ಲಿ
ಹ್ಮ ಕೆಲ್ಸಾನೇ ಸಿಗದು ಅದ್ರಲ್ಲ ಅಂತೂ ಇಂಜಿನಿಯರ್ ಅಂತೂ ಹೋಗಿ ೋಗಬಿಟ್ಟಿದೆ
ಹಾ ಇವಾಗ ಏ ಬರ್ತ ೇವ್ ಎಲ್ಲಾ ಜನ್ಗಳು ಹೋಗಿ ಬಂದ್ಬಿಡುತ್ತೆ ಈಗ
ನಿಜ ಏ ಈ ಒಂದೇ ಕೆಲ್ಸ ಮಾಡದು ಓದಿರೋರ್ಗೆಲ್ಲ ಪಾಪ ಕಷ್ಟ ಪಟ್ಟಿ ಮನೇಲ್ ಓದ್ಸಿ
ಅು ಬೇರೆ ಕೋರ್ಸ್ ತಗೊಂಡಿರ್ತಾರಲ್ಲಾ
ಹಾ ಅದೇನೆ ಪಾಪ ಮುಂದೆ ನರ್ಸಿಂಗ್ ಒಂದಿರುತ್ತೆ ಮೆ ಅಂತ ಹೇಳ್ತಿದ್ರು
ಹಾ ಅಲ್ಲ ನರ್ಸಿಂಗ್ ಅದು ಇರುತ್ತೆ ಬಿಡು ಇಂಜಿನಿಯರಿಂಗ್ ಅದು ಅವ್ರರಿಗೆ
ಹ್ಮ್ ಇಂಜಿನಿಯರಿ್ ಅವಾಗೆಲ್ಲ ಯಾರೋ ಒಬ್ಬ ರು ಇಂಜಿನಿಯರ್ ಮಾಡ್ತಾವ್ರ ಅಂದ್ರೆ ಇಂಜಿನಿಯರ್ ಅವರು ಅನ್ನೋರು ಈಗ ಏನು ರೋಡ್ಲ್ಲೆಲ್ಲಾ ಬರಿೀ ಇಂಜಿನಿಯರ್ ಇರ್ತಾರೆ
ಒಬ್ರು ಇಂಜಿನಿಯರಿಂಗ್ ಆದ್ರೆ ಇಡೀ ಊರಲ್ಲಿ ಅವತ್ ಅವ
ಹ್ಮ ಇಂಜಿನಿಯರ ಅಂದ್ರೆ ಅವ್ರ ಇಂಜಿನ ಇಂಜಿನಿಯರ್ ಹೋಗ್ ಬಿಿಡು ಅಂತ ಅಯ್ಯಬಡು ಇಂಜಿನಿಯರ ಅಂತಾರ ಇವಾಗ ಅವಾಗ ನನ್ ಮಗ ಇಂಜಿನಿಯರ್ ಅಂದ್ರೆ ಅದೊಂತರ ಲೆವೆಲ್ ಜಾಸ್ತಿ ಇವಾಗ ಎಲ್ಲ ಹೋಯ್ತ ಎಲ್ಲಾ ಫುಲ್
ಮನೆ ಮನೆಗೆ ಇಬ್ಬ ಇಬ್ರು ಇಂಜಿಯರಿಂಗ ಇತಾರೆ ಈಗ
ನಿಜ ನಿಜ ಡಾಕ್ಟ್ರನು ಹಂಗೆ ಆಗೋಯ್ತಲ್ಲ
ಕೇಳಾಕ್ಕೆ ಹೋಗ್ಬೇಡಿ
ಎಲ್ಲಾರೂ ಬರೀ ಡಾಕ್ಟ್ರೆ
ಹಾ ಡಾಕ್ಟರು ಇಂಜಿನಿಯರಿಂಗು ಬಿಟ್ರೆ ನರ್ಸಿಂಗ್ ಹ್ಮ್ ಯಾರು ಇವಾಗ ಸಿ ಚ್ಚಕ ವೃತ್ತಿಯಲ್ಲಿ ಹೋಗ್ತಾನೆ ಇಲ್ಲ
ಹೌದೌದು ಅದು ಅದು ಇವಾಗ ಪ್ರೈವೇಟ್ ಸ್ಕೂಲ್ ಗಳ ಬೆಲೆ ಜಾಸ್ತಿ ಆಯ್ತದಾ ಹಾ
ಅದುನ ಎಲ್ಲಿ ಈಗೆಲ್ಲಾ ಸ್ಕ್ರೀನ್ ಎಲ್ಲ ಆಕ್ ತರ್ ಆಯ್ತು ನಡಿ ಅಂತ ಕಳಸ್ತಾರೆ ಹ್ಮ್ ಇವಾಗ ರೋಬೋಟ್ ಕೂಡ ಬರ್ತವೆ ಅವನ್ನೇ ಟೀಚ್ ಮಾಡಂಗೆ ಎಲ್ಲ ಈಗ
ಸರಿ ನಿಮ್ ಮತ್ತೆ ಮಾತಾಡಿ ಖುಷಿ ಆಯ್ತು ಬಾಯ್ ಹಾ ಬಾಯ್ ಹ ಹ